ಹ ಹಲೋ ನ ಸಲ್ತ ಹಾ ಕೆಲ್ಸ ಆಲ್ಲ ಏನ್ ಮಾಡತು
ಏನಲ್ಲ ಕೂತಿದ್ನಿ
ಹ್ಮ ಇಂತ ಹರಾಮಲ್ಲ
ಹ್ಮ್ ಅರಾಮದನ್ನಿನ
ನಾನು ಆರಾಮದಡಿ ಊಟದು
ಊಟದ ಎಲ್ಲ ಆಗ್ಯಿದೆ ನಿಮ್ದ
ನಂದು ಆಯಸ್ ಮಡ ಹಾಗೆ ಏನ್ ತಿಂದ
ರೋಟ್ಟಿ ಪಲೆೇ ಅನ್ನ ಸಾಂಬರ್
ಹ ಯಾಕವೋ ಅಷ್ಟೆ ಒರ್ಸ್ತೀರಾ ನಮ್ಗೆ ಹೇಳಿ ಟ ವಿಲ್ ನೋಡಿದ್ರೆ ದಿನ ಹನ್ನ ಸರ ಹನ್ನ ಸಾರ ಕೊಡ್ತಾರೆ ತಿಂದು ನ
ಎತ್ತ ಹೋಗಿದೆ ಅನ್ನ ತಿಂದು
ಏ ಊರಿಗೆ ಬರುವವ ಹಂಗಗತ್ತ
ಊರಿ ಇಬ್ಬರು ಹಂಗಗತ್ತ ಇನ ಬಸ್ನಾಗರ್ತ ಕಾಲ್ ಮಾಡಿರ್ತ ಮಮ್ಮಿಗ್ ಮಮ್ಮಿ ಅಡಗೆ ಮಾಡಿ ರೊಟ್ಟಿ ಮಾಡು
ನಿಮ್ಗೆ ನೋಡು
ಹಂಗಾಗತ್ತೆ ಏನೋ
ಊಟ ಮಾಡ ಸಲಮೆ ಮನೆ ೋದಂಗದು ಹೂಲೆ ಅದೇ ಊಟ ಮಾಡೋದಲ್ವೆ ಮನಗ್ ಹೋಗ್ಬೇಕ ಮನೆಯದವ್ರನ್ನ ನೋಡ್ತೆೇವ ಬಿಡ್ತೇವ ಎಲ್ಲ ಹ್ಮ ಅದೇ ಮನವದ ನೋಡ್ತ ಬಿಡ್ತೆ ಹೋಗತಿಲ್ ಫಸ್ಟ್ ಊಟಕ ಕೊಡ
ಊಟಕ್ಕ ಕೊೊಂಡಿದೆ ಹ ಹ ಅಂದ್ಬ ಬಿಡ್ತೇನೆ ನ ಅಂತ ಎಲ್ಲ ನಗ ಹಾಕತ್ತಾರ ಅವ್ರರು
ಒಂದಸ ಭಾಳ ಮಿಸ್ ಮಾಡ್ಕೊತೇನಿ ನಾನನ್ ಅದ ಅ ಟ್ಟಿ ಪಲ್ಲಯ ಅಂತ ಏನ್ ಕೇಳ್ತಿ ಇಲ್ಲಿ ಹೊರ್ಗಡೆ ತಗೋಬೋದ್ಲೆ ಬಟ್ ಮನಿ ಟೇಸ್ಟ್ ಕೊಡಂಗಿಲ್ಲಲ್ಲ ಹ
ಹ್ಮ್ ಅದ್ರಾಗು ಮತ್ ಚಪಾತಿ ಅಂತೂ ಈ ದಿನಂತೂ ಹೋಗುದ ಇಲ್ಲ ನಂಗಂತು ರೊಟ್ಟಿ ಬೇಕು. ಅಲ್ಲಂತೂ ಒಂದ್ ರೋಟಿಗ್ ಇಪ್ಪತ್ತು ರೂಪಾಯಿ.
ಹೂಲ್ಲೇ ಬಾಳ ಕಾಸ್ಟ್ಲಿ ಅದೆ ಬಟ್ ಅ ದು ಇಲ್ಲಿ ಹೆಂಗ್ ಗೊತ್ತು ಇಲ್ಲಲ್ಲಾ ಮಷಿನ್ ಮಷಿನ್ ಮೇಲ್ ಮಾಡ್ತದ ಜಾಸ್ತಿ.
ಹೋಗುದು ಇಲ್ಲ.
ಹ್ಮ್ ಅದು ಟೇಸ್ಟೇ ಕೊಡಲ್ಲ ಆತರ ಮನ್ಯಾಗ ತಿಂದಂಗ ಅದ್ಕ್ಕೆ ಮನಗ್ ಓಡೋದೇ ಊಟ ಮಾಡೋಕೆ. ಅವ್ರನ್ ಮಾತಾಡ್ಸತೀವೋ ಬಿಡ್ತೀವೋ ಸೆಕೆಂಡರಿ.
ಹ್ಮ್ ಮೊದಲು ಊಟ.
ಹೊ. ಮತ್ತೆ ಮತ್ತೆ ಫ್ರೆಂಡ್ಸ್ ಮೀಟ್ ಆಗಿದ್ರಾ.
ಯಾರು ಇಲ್ಲ ಸೋನಿನೊಬ್ಬಳ್ನ ಬಿಟ್ರೆ.
ಪ್ರೇಮ ಎಲ್ಲಿದ್ದಾಳ್ ಮತ್ತೆ.
ಪ್ರೇಮ ಯಾವ್ ಪ್ರೇಮ.
ಅದೇ ಪುದಲಟ್ಟಿ.
ಧಾರ್ವಾಡ.
ಅಕೆ ಓದಾತಾಳೆ ನೀವಾಗ.
ಹಾ ಅವ್ಳು ಅದದಹದತ್ತ ಅವಳು ಕಾಲ್ ಮಾಡ್ರಂತ ಹೇಳಿ ನಿನ್ನೆ ಕಾಲ್ ಮಾಡಿವಳು ನಂಗಂತು ಸಾಕಾಗತಿಪ್ಪಿ ಇಲ್ಲಿ. ತೆಳಿ.
ಅಯ್ಯೋ ಎಲ್ಲರಿಗೂ ಸಾಕ ಆಾಗೈತ್ಲೆ ಕಾಲ್ಸ್ಫಾರ ಮಾಡೋದನ ಎಲ್ಲರಿಗೂ ಸಾಕಗುತ್ ನೋಡು.
ಹ್ಮಂ
ನಾನು ಅದೇ ಇವಾಗ ಸೋನಿಂಗ್ ಮೆಸೇಜ್ ಹಾಕ್ದೆ ಎಲ ಇದ್ದೀ ಅಂತ ಹೇಳಿ. ಇನ್ನ ರಿಪ್ಲೈ ಮಾಡಿಲ್ಲ.
ಹ್ಮ್ ಹ್ಮ್ ನೀನ್ ಯಾವಾಗ ಬರೋ ಪ್ಲಾನ್ ಮಾಡಿದ್ಯ.
ಅದೇ ಇ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಇರ್ಬೇಕಂತ ಅಂದ್ರ ಅವಾಗ ನಮ ತಮ್ಮ ಒಬ್ಬು ಆರ್ಮಿಲಿ ಜಾಯ್ನ್ ಆಗಿದ. ಇದನ ಅವಂದು ಟ್ರೈನಿಂಗ್ ಪಿರಿಯಡ್ ಇತ್ತು ತ್ರೀ ಮಂತ್ಸ್. ಅದೇ ಅದೇ ಅಗ್ನಿ ಪರ್ಪಸ್ ಸ್ಕೀಮ್ ಐ್ತಲ್ಲಾ.
ಹ್ಮ
ಅದು ತ್ರೀ ಮಂತ್ ಈಗ ಈಗ ತೊಗೊಂಡದ ಅವ್ರ ನ್ಯೂ ಜಾಯನಿಂಗ್. ಇವಾಗ ತ್ರೀ ಮಂತ್ಸು ಇಲ್ಲಿ ತಮಿಳ್ನಾಡಲ್ಲಿ ಟ್ರೈನಿಂಗ್ ಕೊಟ್ರು. ಇವಾಗದ ಟ್ರೈನಿಂಗ್ ಮುಗಿತ್ತು ಅದು ಮುಗಿದ ತಕ್ಷಣ ಇವಾಗ ಒಂದು ಫಿಫ್ಟೀನ್ ಡೇಸ್ ರಜೆ ಕೂಡ ಆತರ ಅವ್ರಿಗೆ.
ಹ್ಮ
ಅದು ರಜೆ ಮುಗದ್ಮೇಲೆ ಮತ್ತ ಇವ ಬಾರ್ಡರ್ ಸ್ಟೇಟಿಗೆ ಹಾಕವ್ರೇ ಅವ್ರನ್ನ.
ಹ್ಮ
ಅದ್ಕ್ಕೆ ಅವನ್ ಇವಾಗ ಮೂರ್ ತಿಂಗಳು ಮುಗಸ್ಕೊಂಡು ಮತ್ತೆ ಎರಡನೇ ತಾರೀಕೇನು ಮನಿಗ್ ಬರ್ತಾನ ಅವ್ನು. ಅದೇ ಅವನು ಬಂದಾಗೆ. ಹಾ ಅದೇ ಅವ ಬಂದಾಗ ಸ್ವಲ್ಪ ಬೇಟೆ ಬರ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ ರಿಟರ್ನ್ ಹೋಗೋದು ಅದೇ ಪಿ ಜಿ ನ.
ಹ್ಮಲೇ ಇಲ್ಲೇಲೆ ಇಲ್ಲೇ ಮತ್ತೇನ್ ಮಾಡೋದು. ಈ ನೋಡೋದು ಏನಾರು ಹಂಗೆ. ಮನೇಲ್ಲಿ ಮದ್ವಿ ಮಾಡೋನು ಅಂದ್ರೆ ಮದ್ವೆ ಹಾಕ್ತೇನು. ಬರಿ ಮಿಸ್ ಮಾಡ್ಬೇಡ್ರಿ. ಏನ್ಲ ಈ ಲೈಫ್ ಸಾಕಾಗಾದೆ ನಂಗೆ ಓದಿ ಓದಿ ಒಂದ್ ಸ್ವಲ್ಪ ಬೇರೆ ಲೈಫ್ ನೋಡೋಣ ಅಂತ.
ಅಯ್ಯೊ ದೇವ್ರೇ.
ಅದಕ್ಕೆ ಸೋನಿನ್ ಕೇಳ್ತಿನಿ ಹೆಂಗ ಅದ ಅವಳ್ದಂತೇಳಿ.
ಎಲ್ಲ ದ್ನ ವೇಟ್ ಮಾಡತ್ತೀವ್ ಅವ್ಳಿಗೆ ಹೇಳಿದೀವಾಗ್ಲುೂ ನೀನ್ ಸೀನಿಯರ್ ಅಲ್ಲ ಈ ಲ್ಲೈಫ್ದಾಗ. ಇನ್ನೊಂದ್ ಎರಡ್ ಮೂರ್ ತಿಂಗಳು ಹೋಗು ಹೇಳು ಆಮ್ಯಲ್ ನೋಡ್ತಿವ್ ನಾವು ನಿನೆದಂತ ಹೇಳಿವಕಿಗೆ.
ನಮ ಕ್ಲೋಸ್ ಒಳಗ ಅಂದ್ರ ಹೈಸ್ಕೂಲ್ಕ್ ಹಾಕಿನೇ ಅಲ್ಲ ಇವ ಫಸ್ಟ್. ಎಲ್ಲ ಆಗ್ಯರ್ ಬಿಡೋ ಒಳಗ್ ಹಳಿದಾಯ್ತು.
ಹಳಿದಾಯ್ತು ಏನ್ ಯಾರು ಉ್ದಲ್ಲಲ್ಲಿ ನಾನು ನೀನು. ಗೋಧಿ ಪದ್ದಿ ಪಕ್ಷಿ ಅಷ್ಟು.
ಅದೇ ನಮ್ಗ್ ಪರಿಚಯ ಒಳಗೆ ವ್ಯವಸ್. ಯಾವದೆಲ್ಲ ಉಳೋದ ಅಷ್ಟ ಕಷ್ಟ ಅಲ್ಲ ನಮ್ ಜೊತೆ ಮಾತಾಡೋದ. ಇವಾಗ ಸೋನಿನ ವಿಕೆಟ್ ಔಟ್. ಅದ್ಕಿ ಎಕ್ಸ್ಪೀರಿಯನ್ಸ್ ಕೇಳ್ಬೇಕಕ್ ಹೆಂಗಿದೆ ಸ್ಟಾರ್ಟ್ ಆಕಿರಲ್ಲಕ್ಕಿದೆ ಇನ್ನ ಇಲ್ಲ. ಹ್ಮ್ ಅದೇ. ಅಷ್ಟಿನ ಗೊತ್ತಾಗಲ್ಲ ಮನಿ ನೆನಪು ಅಷ್ಟು ಕಾಡ್ತಿರಲ್ಲಕಿ ಇಲ್ಲೇದಾಳ ಅಂತೇಳಿ.
ಮೊನ್ನೆ ಮೂವಿ ನೋಡಾತ್ತಿನತ್ತಂದಿಳ ಅಡ್ಗೆ ಮಾಡೋದ್ ಬಿಟ್ಟ ಇದನ ಮಾಡಂದೀವ. ಅಡುಗೆಗೆಲ್ಲ ಕೆಲ್ಸದವರ್ದಾರಂತ.
ಉನ್ ಉಪ.
ಅವರ ಅವ್ರ ಅತ್ತೆ ಮಾವ ಅಷ್ಟ.
ಹಾ.
ಅಷ್ಟಕ್ಕ ಒಬ್ಬರು ಯಾರೋ ಕೆಲಸ್ದವ್ರ ಬ ಅದಕ ಹ್ ನೀನ್ ಮಾಡ್ಲಕ್ಕ ಅವ್ರ ನಂತ ಅತ ನಿನ್. ಸ್ವಲ್ಪ ದಿನ ಇದ್ದ್ ಹೋಗ್ತಿ ಆಮೇಲೆ ನಾವ ಮಾಡ್ಬೇಕಲ್ಲ ಬೇಡ ನೀನ್ ಹೋಗಣ ಮತ್ ನಮಗ್ ಮಾಡದಲ್ಲ. ಬರ್ಲಿ ಅವ್ರ ಬರ್ಲಿ ಅಂದರತ್.
ಹಓ ಹಾ ಹ ಹ್ಮ ಅದೇ ಮಜ್ಜದ ಆಗದಾಳ ಅಕ್ಕ.
ಹ್ಮ.
ಮೇ ಬಿ ಅಲ್ಲಿ ಗಂಡನ ಮನೆ ಹೋಗ ಅಲ್ ಕೆಲ್ ತೊಂಡ ಇಟ್ಕೋತಾರ ಅನ್ಸುತ್ತೆ.
ಏನೋ ಗೊತ್ತಿಲ್ಲ.
ಹ್ಮ ಹಾ. ಚಲೋ ಆಯ್ತು ಬೇಡಕಿದ್ರ ಲೈಫ್ ಸೆಟಲ್ ಆಯ್ತು ಅಂದ್ರೆ ಎಲ್ಲಾ ಚಲೋ ಸಿಕ್ತು ಚಲೋ ಆಯ್ತು.
ಜಬ ಸೆಟ್ರಲ್ ಗರ್ಮೆಟ್ ಜಬ ಅಣ್ಣಂದ್. ಚಲೋ ಆಯ್ತಲ್ಲ ಅವರು ಚಲೋದಾರು.
ಮತ್ತೆ ನಿಮನ್ನ ಏನ್ ಮಾಡಾತ್ತಾರ ಇವಾಗ. ಹಾ.
ಅವ ಬಿಜನೆಸ್. ಈಲ್ಲ ಕ್ಲಾಸ್ ಒನ್ ಕ್ಲಾಸ್ ಟು ಪ್ರೈವೇಟ್ ಸೆಕ್ಟರ್ ಒಗ ಬರುತ್ತ ಅದು.
ಅಲ್ಲೇ ತಕೊಂತ ಇರ್ಬಿಡು ಎಷ್ಟು.
ಹ್ಮ್ ಬರುತ್ತ ಬಟ್ ವರ್ಕ್ ಬಾಳ ಇರತ್ತೇವ ಪಾಪ.
ಹ್ಮ್ ಎನ್ ಮನ್ಯಗ ಮನೆಯಿಂದನ ಮಾಡ್ಕೋತಾರ ಏನ್ ಹೊರಗಡೆ. ನಾ.
ಮನಿಯಿಂದನೂ ಮತ್ತ ಬೆಳಗಾಂಕ್ ಮಾಡ್ತಾರ ಕಾನಾಪುರ್ಕ್ಕೆ.
ಹಾ ಹಾ.
ಬಟ್ ಏನ್ ಗೊತ್ತು ಸುಮವಾಗ ಡಿಗ್. ಮುಗ ಮತ್ ನಾವ್ ಎಂ ಬಿಸ್ನೆಸ್ ಮಾಡ್ಬೇಕಾಗಿತ್ತು.
ಬಿಸ್ನೆಸ್ ಆಗ್ಲಿ ಇವಾಗ ಒಂದನ ಒಂದ ಏನೋ ಒಂದ ಕೆಲ್ಸ ಜಾಯ್ನ್ ಆಗಿದ್ರು ಸ್ನೇಹಿ. ಈ ಒಂದು ಇವಾಗ ಒಂದ್ ಹದ್ನೆಂಟೇ ಸಾವಿರ ಇರ್ಲಿಲ್ಲ ಇವಾಗ ನೀನು ಆಗ ಜಾಯ್ನ್ ಆಗಿದ್ರು ಇವಾಗ ಒಂದ. ಇಪ್ಪತ್ತೈದು ಇಪ್ಪತ್ತಾರ ತನ ಬರ್ತಿತ್ತು ನಮಗ್ ಮೂವತ್ತು ತನ ತಗೋಬದಿತ್ತು ನಾವ್ ಸುಮ್ನೆ. ಫೀಲ್ ಅದೇ ಯಾಗ ನು ಅವಾಗ ಕಲ್ ಜಾ ಸ್ತಿ . ಆಗ್ತಿತ್ತಲೇ ಅದಕ್ಕೆ ಬಂದ್ಬಿಟ್ಟೆವು ಬಂದಿವು ಕಾಲ್ಫುಲ್ಮೆ ಕಡಿಮೆ ಮಾಡಿದ್ರು. ಅದು ಎಫೆಕ್ಟ್ ಆಯ್ತು ನಮಗೆ.
ಹ ಕಾಲ್ಪರ್ ಮಾಡ್ರಿ ಏನ್ ಎಲ್ಲಾ ಬಾರಿ ಸ್ಕ್ಯಾಮ್ ಆಗತ್ತವು ಅದ.
ಶಾಮ ಅದೊನ್. ಸ್ಕ್ಯಾಮ್ ಇರು ತಡೆ ಕೊಡ್ತಾಡೆ ಅದನ್ನೆಲ್ಲ ಸಾಲ್ವ್ ಮಾಡಕ್ ಒಂದ್ ಎರಡ್ ವರ್ಷ. ಅಲ್ಲಿಗೆ ನಮ್ ಲೈಫೇ ಮುಗಿದಿರುತ್ಇಲ್ಲಿ ಬಂದ್ರ ಇದ ಇದೇ ನೋಡುವ ಗೋಳು. ಒಮ್ಮಿ ಕ್ಲಿಕ್ ಆದ್ರೆ ಎಲ್ಲಾ ಚಲೋ ಐತಿ ರಿ. ಅದು ಕ್ಲಿಕ್ ಆಗಾಕ ಟೈಮ್ ತಗೊಳಕ್ ಅಷ್ಟೆ
ಮೇ ಬಿಿ ಪೇಶನ್ಸ್ ಮೇನ್ ಬೇಗ ನೋಡ್ ಆಪ್ದಾರಂತು ಇ ಈ ಪೇಟ್ಲಾಗಂತ ಪೋಟ ಬು ಬಟ್ ಏನ್ ಒಮ್ಮೆ ಒಂದೊಂದ್ಸಾರಿ ಅನಿಸ ಬಿಡತ್ತ ಸಾ ಆಕ್ಬ ಬಿಟ್ಟಪ್ಪ ಎಷ್ಟ್ ಓದದ ಅನಸ್ತೈತಿ ಮತ್ತ ಏನ್ ಇರ್ಲಲ್ಲ ಮತ್ ಓದಬೇಕು ನೆಕ್ಸ್ಟ್ ಡೇ
ಇನ್ನೊಂದ ಏನ್ ಗೊತ್ತು ಸ್ನೇಹಿ ಎರಡ್ ವರ್ಷ ಓದಿರ್ತಿಲ್ಲ ಇವಾಗ ಬಿಡ್ಬೇಕಂತತ್ತು ಎರಡ್ ವರ್ಷ ವೇಸ್ಟ್ ಮಾಡಿಲ್ಲಾ ಅದು ಇವಾಗ್ ಬಿಟ್ರೆ ಅದು ಹಾಳ್ ಆಗತ್ಲ ಅಂತ ಅದೊಂದ ತಲೆಗ ಮತ್ತೆ
ಂತ ಟಾಗ ಮಾತ್ ಇದನ್ನ ಬಿಟ್ಟು ಬೇರೆ ಏನ್ ಮಾಡ್ಬೇಕ ಅಂದ್ರ ಏನ ಆಪ್ಷನ್ ಇರ್ಲಿಲ್ಲಾ ಮುಗ್ದ್ ಹೋಯ್ತೆ ಮಾಡುವಾಗ ಮಾಡ್ಲಿಲ್ಲ ಹಾ
ಹೂ ಲೆ ಏನಾಗುತ್ತೋ ಎಲ್ಲೆಲ್ಲಿ ಹೋಗುತ್ತೋ ಲೈಫ ಮೂರ್ ವರ್ಷ ಆಯ್ತು ಕಖಾಲಿನೇ ಇದೀವಿ ಇನ್ನ
ಹ್ಮ್ ಹ್ಮ್ ಮನೆ ನಾರ್ ಬಿಡು ನಾವ ಈಗದ ಎಷ್ಟ್ ದೀಡ್ ವರ್ಷ ಆಯ್ತ ಅನ್ಸುತ್ತ ಮೇ ಬಿ
ಹ್ಮ ಮನೆಯಾಗ ಏನ ಇಲ್ಲ ಅವ್ರಗ್ ಕೇರೋ ಓದ ಅಂತಾರ ಬಟ್ ಅವ್ರಿಗೂ ಮನಸ್ಸನಾಗಿ ಇರುತ್ತೆ ತ್ತಲ್ಲ ಪಾಪ ಹೇಳ್ಕೊಳಕ್ಕ ಆಗಲ್ಲ ಅವ್ರು ಹುಡುಗುರು ಏನ್ ಅನ್ಕೋತಾವ ಓ ಅಂತ ಸುಮ್ಮ್
ಹಾ ಅವ್ರ ಸುಮ್ನೆ ಇರ್ತಾರೆ ಯದ ಪಕ್ಕದ ಮನೆ ಬಾಜು ಮನೆ
ಹೂ ನೋಡು ಅದಕ ಮನಿ ಪಕ್ಕ ಯಾವ ಮನಿಗಳ ಇರ್ಬಾರ್ದು ಮತ್ತೆ ಈ ಪೀಳಿ ಬಂದ್ರೆ ಯಾರಿಗೂ ಹೇಳಕ್ ಹೋಗ್ಬಾರ್ದು ಅವ್ರೇ ದುಡ್ ತಲಿತಂತ ಇನ್ನೇ ಯಾವಾಗ ಮದವಿ ಮಾಡ್ತನ ನ ಹಡ್ಗಿಗೆ ಇನ್ನನೆ ಎಷ್ಟುೋದಾ್ ಬಿಡತತಿ ಇಂತ ತಲೆ ತಕೊೊಂಡ ಗೊತ್ಬಿಡ್ತಾರೆ
ಗೊತ್ತಾಗಬಾರ್ದಂದ್ರರು ಗೊತ್ತಾಗೆ ಆಗತ್ತ ಬಿಡು ಏನ್ ಮಾಡದ
ಆಗತ್ಲೇ ಬಟ್ ಅವ್ರ ಬಯಾಗ ಮಾತೂನು ನಿಲ್ಲಲಲ ಏನ್ ನಾರು ಒಂದ್ ಅನ್ಕೊತ್ ಕೂತ್ ಬಿಡ್ತಾರ ಇನ್ ಎಷ್ಟು ಓದ್ತಿಪಾ ಯಾವಾಗ ಜಾಬ್ ಮಾಡ್ತಿ ಅಂತಿ ಸ್ಟಾರ್ಟ್ ಮಾಡ್ಕೊತಾರ
ಅದೇ ಆದ್ಮೇಲತ್ ಆದ್ರೆ ಮತ್ ಮಾಡ್ರಲ್ಲಾತಂತಾರ ಅವರ್ ಕಿಂತ ಮುಂಚೆ
ಹಾ ಹ್ಮ್ ಅದೇ
ಹ ಾ
ಮತ್ತ
ಮತ್ತೇನಿಲ್ಲ ನೋ ನೀವು ಟ್ರಿಪಿಯಲ್ಲಿ ಹೋಗಿಲ್ಲ ನೀವು ಎಕ್ಸಾಮ್ ಮುಗಿಸಿ ಟ್ರಿಪಿ ಹೋಗಬೇಕಲ್ಲ ಸಮಾಧಾನ ಕನಿಸ್ತಿತ್ತು
ಬಾ ನೀನೇ ಕರ್ಕೊಂಡ ಹೋಗುವಂತೆ
ನಡಿ ಹೋಗನು ಎಲ್ಲಿ ಹೋಗನು
ನೀ ಬಾಯಿ ಇಲ್ಲಿ ನಾ ಕರ್ಕೊಂಡ್ ಹೋಗ್ತೀನಿ
ಬ್ಯಾಡ ಅಂತೇಳಿ ಬಂದೀನಿ ಇಕಡಿ ಮತ್ತ ಬಾ ಅಂತ
ಹ್ಮ್ ಅದ್ಕ್ಕೆ ನಾನೇ ಬರಕದಿನ್ ಅಕಡೆ ಸಿಗೋಣ ತಗೋ ಬಂದಾಗ ಎಲ್ರುೂ ಸಿಗೋಣ
ಹ ಎಲ್ರುೂ ಯಾರು ಬರ್ತಾರೆ ಯಾರು ಇಲ್ಲ ನಾನು ನೀನು ಅಷ್ಟೆ ಹ
ನೋಡಣ ಅವಳಿಗೂ ಕೇಳ್ತೇನೆ ವಪರಿ ಇದ್ದಾಳ
ಹ್ಮ್ ಕೇಳು ಅಲ್ಲೇ ಇದ್ವಿ ಕರೇಶ್ ದಿನ ಮೇಟ್ ಆಗ್ಲಿಲ್ಲಾನು ನೀನು ಎಕ್ಸಾಮ್ ಇರ್ತವ ನೀನು ಬಸಿ ಇರ್ತಿ
ಹ್ಮಲ್ಲೇ ಇಲ್ಲೇ ಪಕ್ಕ ಪಕ್ಕ ಏರಿಯಾನೆ
ಹ್ಮ್
ಹ್ಮ್ ಸರಿ ತಗೊ ಮತ್ತೆ ಮಾತಾಡೋಣ
ಹಾಂ ಸರಿ ಬಾಯ್
ಹ್ಮ್ ಬಾಯ್ ಸರಿ
ಹ್ಮ